ಹಲೋ
ಕೇಳಿಸ್ತಿಲ್ವಾ
ಕೇಳಿಸ್ತಾ ಇತೆವಾಗ
ಹೇಳುಎಲ್ಲಿದ್ಯಾಾ ಹ ಎಲ್ಲಿದ್ಯಾ
ನಾಾನಾ ಇವತ್ತು ಬೆಂಗ್ಳೂರ್ಗೆ ಹೋಗ್ತಿದ್ದೀನಿ ನೀನೇನ್ ಮಾಡ್ತಿದಯ ನಂದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾ ಹಲೋ
ಹಲೋ ಕೇಳ ತಿಲ್ವೆನೆ
ಇವಾಗ ಕೇಳಿಸತೈತೆ
ಏನಕ್ ಹೋಗತಿದಯಾ ಬೆಂಗಳೂರಿಗೆ
ಸುಮನೆ ಒಕ್ತ ಇದೀನಿ
ಹೌದಾ ನಿಮ್ಮ ಅಮ್ಮನೂ ಅಲ್ಲೇ ಇರೋದಾ ಬೆಂಗ್ಳೂರಲ್ಲೇ
ಇಲ್ಲ ನಮ್ಮೊಬ್ಬ ಊರಲ್ಲಿ ಇರದು, ನಾನು ಅವಳು ತಂಗಿ ಮನೆಗೆ ಹೋಗ್ತಿದ್ದೀನಿ. ಹೌದು ನೀನೇನ್ ಮಾಡ್ತಿದ್ದೀಯಾ,
ನಾನಾ ಇವಾಗ ಎದ್ದೆ. ಏನಾದ್ರು ಮಾಡ್ಕೊಂಡು ತಿನ್ನೋ ಹ ಅಂತ
ಏನ್ ಮಾಡ್ತಿದ್ದೀರಾ ಇವತ್ತು, ಭಾನುವಾರದ ಸ್ಪೆಷಲ್ಲ್.
ಮೊಟ್ಟೆ ಕೋಳಿ ಸಾರು ಮುದ್ದೆ ಅನ್ನ. ಮಾಡ್ಕೋಬೇಕು ಕ್ಕು ಇನ್ನ ಮಾಡಿಲ್ಲ,
ಬೆಳಿಗ್ಗೆ
ಬೆಳಿಗ್ಗೆ ಚಪಾತಿ ತಿ ಪನ್ನೀರ್ಗದು ಗೊಜ್ಜು ಮಾಡ್ಕೊಂಡಿದ್ದೊ ತಿಂದೆ.
ಹೆಂಗ್ವಿದ್ವು ಗೊಜ್ಜು, ಚೆನ್ನಾಗಿರುತ್ತ ಅ ದುವು
ಹೌದು
ಅದೊಂತರ ಅನ್ಸಲ್ವಾ,
ಏನಕ್ಕನ್ಸುತ್ತೆ ನೀ ಮಾಡೋತರ ಮಾಡಿದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ.
ಏನ್ ಗೊಜ್ಜು ಮಾಡಿದ್ರೀ ಅದ್ರಲ್ಲಿ ನಿಂಗೂ ಮಾಡೋದಿಕ್ ಬರ್ತಾ.
ಇಲ್ಲ ನಮ್ಮಮ್ಮ ಮಾಡಿದ್ರು ನಂಗೆ ಗೊತ್ತಿಲ್ಲ ಅದು ಹೆಂಗ್ ಮಾಡಿದ್ರು ಅಂತ ಅದು.
ಹುಹೂ
ಏನು ಇಲ್ಲ ನಾರ್ಮಲ್ ಏನು ಈರುಳ್ಳಿ ಪುದೀನಾ ಕೊತ್ಂಮಿರಿ ಹಸಿ ಮೆಣ್ಸಿ, ಕಾಯಿ ಟೊಮೊಟೋ ಎಲ್ಲಾನುವೇ ಒ ಹುರ್ಕೊಂಡು ಗ್ರೈಂಡ್ ಮಾಡು ಮಾಡ್ಬೇಕು ಏಅದು ಪೇಸ್ಟ್ ತರ ಮಾಡ್ಕೋಬೇಕು. ಕೊ ನೀರ್ ಹಾಕೊಂಡ್ ಬೇಯಿಸ್ಕೊಂಡು ಅದನ್ನ, ನೆಕ್ಸ್ಟ್ ಏನದು, ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಏನ ಇದ್ ಬರುತ್ತೆ ನೋಡು ಅಹ ಏನೋ ಏಲಕ್ಕಿ, ಅದೇನೋ ಇದು ಡೈಜೆಷನ್ ಆಗತ್ತಲ್ಲ ಏನದು,
ಸೋಂಪು
ಇದನ್ನೆಲ್ಲಾ ಹಾಕ್ಬಿಟ್ಟು ಈ ಈ ಮಾಡ ಕೊಂಡಿರ್ತೀವಲ್ಲಾ ಇದು. ಈ ಮಸಾಲೆದು ಅದನ್ನು ಹಾಕ್ಬಿಟ್ಟು, ಒಂದ್ ಹತ್ ನಿಮಿಷ ಬೇಯಿಸಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನೂನು, ಇದು ದಪ್ಪಮೆಣಸಿನಕಾಯಿ ಬರುತ್ತಲ್ಲ ಹಸಿರು ಕಲರ್ದು ಅದನ್ನು ಸ್ವಲ್ಪ ಅಂದ್ರೆ ಸು ಸ್ಕ್ವೇರ್ ಶೇಪಲ್ಲಿ ಅದೇ ಕಟ್, ಮಾಡ್ಬಿಟ್ಟು ಅದಕ ಹಾಕ್ಬಿಟ್ಟು ಈ ಪಂದೀರ್ನ ಸ್ವಲ್ಪ ಏನಾದೂ ತುಪ್ಪದಲ್ಲಿ ಹುರ ಉರ್ಕೊಂಬುಟ್ಟು ಹಾಕಿದ್ರೆ ಅಷ್ಟೇ ಆ ಚೇರಿದ್ರೆ ಇದ್ ಏನೂ ಹ ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತೆ ಎಲ್ಲ ಹಾಕಿದ್ರೆ ಅದೇ ಚೆನ್ನಾಗಿರುತ್ತೆ ಹ್ಮ್
ಊರು ಕಡೆಯಲ್ಲ ಹೋಗಲ್ವಾ
ಹೋಗಲ್ಲ ಸದ್ಯಕ್ಕೆ
ನಿಮ್ಮ ಊರು
ರಜಾ ಇಲ್ಲ ನಂಗೆ ಅದಕ್ಕೆ ಹೋಗಲ್ಲ ಹ್ಮ್
ಮತ್ತ ಇನ್ನೇನ್ ಸಮಾಚಾರ
ಹೇಳ್ಬೇಕಪ್ಪಾ ನೀನೇ ನಿನ್ ಇಂಜಿನಿಯರಿಂಗ್ ಎಲ್ಲ ಮುಗಿತಾ
ನಂದು ಮುಗಿತು ಅವಾಗ್ಲ
ಹ್ಮ್
ಅವಾಗ್ಲ ಮುಗು ಆಯ್ತು ಇ ಎಲ್ಲ ಆಯ್ತು
ಹ್ಮ್ ಆಮೇಲೆ ಆಮೇಲೆ ಏನ್ ಮಾಡಿದೆ ಇಂಜಿನಿಯರ್ ಬತ ಆದ್ಮೇಲೆ
ಹ್ತಾ ಇದೆ ಹಾ ಸಿಗಲ್ಲ ಅಂದ್ರು ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ
ಹೌದಾ
ಹ್ಮ್ ಬೆಂಗ್ಳೂರ್ಗೆ ಬರ್ಬೇಕ ಇವಾಗ
ಹ್ಮ್ ಬಾ ಬಾ ಬಸ್ ಯ ಫ್ರೀ ಬಸ್ ಅಲ್ವಾ ಫುಲ್ಲು ರಶ್ ಇರುತ್ತೆ
ಹೌದು ಭಾನುವಾರ ಬೇರೆ
ಹೌದು
ಏನು ಮಾಡಕ್ಕಾಗಲ್ಲ
ಹೌದು
ಬರ್ಬೇಕು ಅಂತಂದ್ರೆ ಬರ್ಲಬೇಕು
ಹ್ಮ್ ನೀನ್ ತಮ್ಮ ಏನ್ ಮಾಡ್ತಿರೋದು ಇವಾಗ
ನನ್ ತಮ್ಮ ನಿನ್ನೆವೇ ಊರ್ಗೆ ಬಂದಿದ್ದ
ಹಾ
ಇವಾಗ ಈಗ ವಾಪಸ್ ಬೆಂಗಳೂರು
ಹ್ಮ್ ಮತ್ತೆ ಇನ್ನೆ ಸಮಾಚಾರ
ಎಲ್ಲಾನು ಹೇಳ್ಬೇಕು ಏನ್ ಮಾಡ್ತಿದ್ರಿ ಚಿಕನ್ ರಕ್
ಹ್ಮ್ ಏನ್ ಮಾಡದವಿ ಚಿಕನ್ ತಗೋ ಬಂದಿದ್ದೀವಿ ಮಾಡ್ಕೊಂಡು ತಿನ್ಬೇಕು ರಾಗಿ ಅಸಿಡ್ ಖಾಲಿಯಾಗಿದೆ ರಾಗಿಯ ಸೀಟ್ನ ಜೆಪ್ಟೋದಲ್ ಬುಕ್ ಮಾಡ್ಕೋಬೇಕು
ಓಯ್ ಇವಾಗ ಬೆಂಗ್ಳೂರಲ್ಲಿ ಇರೋಕೆ ಅದೊಂದು ಬೆನಿಫಿಟ್ ಅಲ್ವಾ
ಹೌದು ಮನೆ ಮುಂದಿಗೆ ತಂದುಕ ಕೊಡ್ತಾರೆ ಹೌದು
ನಿಮ್ಮ ಊರದ ರಾಗಿ ಹಟ್ಟು ಬಳ ರಾಗಿ ಬಳ ಅಲ್ವಾ
ರಾಗಿ ಬೆಳಿತೀವಿ ರಾಗಿ ಇದೆ ರಾಗಿಿನ ಪುಡಿ ಮಾಡಸ್ಕೊ ಬಂದಿಲ್ಲ ಹಿಟ್ಟ ಮಾಡಸ್ಕ
ಹೋಗ್ ಮಾಡಿಸ್ಕೊಂಡು ಬಂದ್ರೆ ಆಗತ್ತಪ್ಪಾ
ಯಾರು ಇದತಾರೆ ನಮ್ಮಅಮ್ಮ ಬರ್ಬೇಕು ನಮ್ಮಮ್ಮ ಹೋಗಿ ಯಾರ್ ವೈತಾರೆ ನಮ್ಮಮ ಬರಬೇಕು ನಮ್ಮಮ ಮಾಡಸ್ಕೊ ಬರ್ಬೇಕು ಸಿದ್ದರಾಮಯ್ಯ ಹೇಳಿಲ್ವಾ ಏನದು ಈ ಪ್ರಪಂಚದಲ್ಲಿ ಏನೇನ್ ಸಿಗುದೊ ಅದೆಲ್ಲಾ ಬೆಂಗ್ಗಳೂರು ಮೈಸೂರ ಸಿಗುತ್ತೆ ಅಂತ ಹಂಗೆ ಎಲ್ಲ ಸಿಗುತ್ತೆ ನಿನ್ ಕೇೇಳಿಸಕೊಂಡಿಲ್ವಾ ಸಿದ್ದರಾಮಯ್ಯ ಹೇಳ ಹು
ಇಲ್ಲ ಕೇಳಸ್ಕೊಂಡಿಲ್ಲ ನನಗೆ ಗೊತ್ತ ಎಲ್ಲ ಸಿಗುತ್ತವೆ ಬೆಂಗ್ಳೂರ್ಲಿ ಅಂತ
ಹ್ ಮತ್ತೆ ನಿಮ್ದು ಯಾವಾಗಾ ಮದುವೆ ಪ್ಲಾನಿಂಗು
ಅವೆಲ್ಲ ಏನು ಇಲ್ಲ ಇವಾಗ ಸದ್ಯಕ್ಕೆ
ಹೌದಾ ಒಳ್ಳೇದು
ಹೌದು
ಹೂಂ ಮತ್ತೆ ಇನ್ನೇನ್ ಸಮಾಚಾರ ಹೇಳ್ಬೇಕು ಸಾಕ್ಕಪ್ಪ ಎಲ್ಲಾನು ನಿಮ್ಮ ಮನೇಲಿ ಹಸು ಎಲ್ಲಾ ಇದೆಯಾ
ಒಬ್ಬ ಎಷ್ಟು ಎರಡು ಹಸು ಇದೆ ಒಂದ್ ಎಮ್ಮೆ ಇದೆ ಎರಡು ಹಾಲು ಕೊಡ್ತವೆ
ಎಮ್ಮೆ ಹಾಲು ಬೆಣ್ಣೆ ಮಾಡ್ತೀರಾ ಇಲ್ಲ ಹೌದಾ
ಹೌದು ಹ
ಎಮ್ಮೆ ಹಾಲಲ್ಲಿ ನೀವು ನೀವು ಇಲ್ಲಂದ್ರೆ ಹಾ ಇದು ಬೇರೆಯವರು ಮಾರಿ ಬಿಡ್ತಿರಾ ಇಲ್ಲಾ ನಿವೆ ಬೆಣ್ಣೆ ಏನಾದ್ರೂ ಮಾಡ್ಕೋತೀರಾ
ನಾವ್ ತಗಿದ್ಬಿಟ್ಟು ಡೈರಿಗೆ ಹಾಕ್ತೇವಿ
ಹೌದು ಬೆಣ್ಣೆ ಎಲ್ಲಾ ಮಾಡಲ್ವಾ
ಇವಾಗ ಏನ್ ಮಾಡದ ನಮ್ಮ ಅಜ್ಜಿ ಮಾಡೋರು ಎಮ್ಮೆ ಹಾಲು ತಗೊಂಡು ಬೆಣ್ಣೆ ಎಲ್ಲಾ ಮಾಡೋರು ಚಿಕ್ಕದರಲ್ಲಿ ಇದಾಗ ಬೆಣ್ಣೆ ಮಾರದಿಕ್ ಹೋಗ್ತಿದ್ದೇ ನು ಮೊಸರು ಮಾರದಿಕ್ ಹೋಗ್ತಿದೆ ನಾವು ಅವಗ ಮಸರು ಮಾರಕ್ ಹೋಗುವಾಗ ನಾನು ಕಲ್ ಲೀಟರ್ ಮೊಸರು
ಐದ್ ರೂಪಾಯಿಗೆ ಹ ಏರಡು ರೂಪಾಯಿ ಐದ್ ರೂಪಾಯಿಗೆ
ಐದು ರೂಪಾಯಿ
ಆಮೇಲೆ ಈರೆಕಾಯಿ
ಹೌ ಹೌದು ಎಲ್ಲಾನು ಮಾನೆಣ್ಣು ಬೆಣ್ಣೆ ಮೊಸರು ತೃ ಇಲ್ಲನ್ವೆ ಅವಾಗೆಲ್ಲ ಕಡಿಮೆರಿಟ್ಟ
ಚೆನ್ನಾಗಿರುತ್ತೆ ಅಲ್ವ ಹಾಗೆ ಇವಾಗ ಎಲ್ಲಾ ಆ ತರ ಎಲ್ಲಾ ಹೋಗೇ ಬಿಟ್ಟೈತೆ ತಾನೆ ಎಲ್ಲಾ ಬೇರೆ ಬೇರೆ ರೂಢಿಗಳು ಮಾಡ್ಕೋಬಿಟ್ಟವ್ರೆ
ಹೌದು ಇವಾಗೆಲ್ಲಾ ಇದ್ರಲ್ಲ ಸಿಗೋದಿಲ್ವಾ ಅಂಗಡಿಗಳಲ್ಲಿ ಯಾವಾಗಾದ್ರೂ ಸಿಕ್ತ ಸರ್ಲಿಲ್ಲಾ ಈಗ ಊರ್ ಕಡೆನ್ನು ಸಿಗತ್ತೆ
ಅದೇ ಅಂದ್ರೆ ಇವಾಗ ಹಳ್ಳಿ ಕಡಲಿ ಫಸ್ಟು ಹಳ್ಳಿ ತರಾನೇ ಇತ್ತು ಮೊಸರು ಮಾರೋದು ಹಾಲ್ ಎಲ್ಲಾ ಇವಾಗ ಏನಾಗೈತೆ ಅಂದ್ರೆ ಬೆಂಗ್ಳೂರ್ಗಿಂತ ಹಳ್ಳಿ ಕಡೆನೆೇ ಜಾಸ್ತಿ ಈ ಪ್ಯಾಕೆಟ್ ಹಾಲುಗಳು ಅದು ಇದು ಎಲ್ಲಾ ಜಾಸ್ತಿ ಆಗ್ಬಿಟ್ಟೈತೆ ಮೊಸರು
ಹೀಗೆ ಯಾರು ಮರಕ್ ಹೋಗ ಎಲ್ಲಾ ತಗೊಂಡು ಹೋಗಿ ಡೈರಿಗೆ ಹಾಕ್ತಾರೆ ಅದಕ್ಕೆನೆ
ಹ್ಮ್
ಡೈರಿಹಾಕದ್ರಿಂದಾಗಿ ಅಲ್ಲಿ ಯಾರು ಸಿಗಲ್ಲ
ನೋಡು ಅವಾಗ ನಮ್ಮ್ ಅಜ್ಜಿ ತಾತ ತರ ಇದ್ರುೋ ನಮ್ಮ ಅಜ್ಜಿಯ ಅವರ್ಗಿಂತ ಅವರುಗಳು ಅವ್ರರು ಅವ್ರ ಅಮ್ಮಂದಿರು ಎಲ್ಲಾರೂ ಇದ್ರಲ್ಲ ಅವರು ಅವಾಗ ಫುಡ್ ಇದಕ್ಕೆ ಅವವಾಗಿರೋ ಆಹಾರ ಪದ್ಧತಿಗೆ ಎಷ್ಟು ವರ್ಷ ಬದುಕ್ತಿ ಇರು ಇವಾಗ ನಮ್ದ ಇರೋದನ್ನ ನೋಡಿದ್ರೆ ಐವತ್ ವರ್ಷ ಅರವತ್ ವರ್ಷ ಅಷ್ಟೆ
ವತ್ತು ಸವಕಕ್ಷನ ಒಂದು ಬಡ್ಕನ ಎಲ್ಲ ಇಂಡಿಯನ್ಸ್ ಅಂದ್ರೆ ನಾವ್ ಏನ್ ಊಟ ಅಂತ ಮಾಡ್ತೀವಿ ಅದು ನಾವ್ ಏನು ನಮ್ ದೇಹ ಕೊಡ್ತವಿ ವಿ ಅದ್ರ ಮೇಲಿ ಇರೋದಿಲ್ಲ
ಹೌದು ಎಲ್ಲ ಎಲ್ಲಾನು ಚೇಂಜ್ ಆಗ್ತಾ ಹೋಗ್ತಾ ಹೋಗ್ತಾ ಇದೆ ನೆಕ್ಸ್ಟ್ ನ ನಮ್ ಜನ್ರೇಷನ್ ಆದಂದ್ಮೇಲೆ ನೆಕ್ಸ್ಟ್ ಬರೋ ಜನ್ರೇಷನ್ ಇನ್ನುೂ ಚೇಂಜ್ ಆಗ್ಬಿಟ್ಟಿರುತ್ತೆ
ಹೌದು ಅವ್ರಲ್ಲಾ ಇನ್ನುೂ ಜಾಸ್ತಿ ವರ್ಷ ಬತ್ಕದ ಇಲ್ಲ ಅನ್ಸತ್ತೆ ಎಲ್ಲಾ ಮೂವತ್ ನಲ್ವತ್ ವರ್ಷಕ್ಕೆ ಟಿಕೆಟ್ ತಗೋ್ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಇವೆಲ್ಲಾ ನೆಕ್ಸ್ಟ್ ಬರ್ತ್ತರವೆಲ್ಲ ಹಗೆಂತಂದರೆ ಅಪ್ಡೇಟೆಡ್ ಅವರು ಅವ್ರ ಇದ್ಮೇಲೆ ಫೋಕಸ್ ಮಾಡಿಕೊಂಡು
ಹ್ಮ್
ಬರುತ್ತೆ
ಬಟ್ ಈ ಏಡ್ಸ್ ಅವ್ರ್ದ ಒಂದವ್ರೆ ಹ್ಮ್
ಹೋಯ್ತಾ ಹೊಯ್ತಾ ಹಳಕ್ತೈ್ತ ಹಂಗೆ ಅದು ಮತ್ತೆ ವಾಪಸ್ ಆಗತ್ತ ಅಲ್ಲ
ಅಲ್ವಾ ಏನಂದ್ರೆ ಇವಾಗ ಲಾಸ್ಟ್ ಎಲ್ಲ ಲ್ಲ ಯಾವ್ದ ಸೀರೆಗಳೆಲ್ಲಾ ಹಳೆ ಕಾಲದ್ದು ಮತ್ತೆ ಬತ್ತೈತೆ ಹೊರತು ಈಗ ಹೊಸಾದ ಯಾವ್ದ ಏನೋ ಉತ್ಪತ್ತಿ ಮಾಡ್ತಾ ಇಲ್ಲ ಹಳೆಯೇನೆ ಇವಾಗ ತಗೊ್ ಬರ್ತಾವ್ರೈ್ತಾನೆ
ಹೌದು
ಬ್ಲೌಸ್ ಸ್ಟಿಚ್ ಆಗಿರ್ಬೋುದು ಗೋಲ್ಡ್ ಅಥ ಅಕೂವ ಒಡವೆೆಯಿಂದ ಹಿಡ್ದು ಎಲ್ಲ ಮತ್ತೆ ರೀಕ್ರಿಯಷನ್ ಮಾಡ್ತಾರೆ ನೋ ಮತ್ತೆ ಇನ್ನೇನ್ ಸಮಾಚಾರ ಹಲೋ ಕೇಳಿಸ್ತಿಲ್ವಾ ನೀನ್ಿಸ್ತ ಆ ಕೇಳಿಸ್ತಾ ಆ್ತೆ ಇವಾಗ
ಹ್ಮ್ ಅದೇ ಹಾಳೆ ದಾಳಿ ಅದು ಇಲ್ಲಿ ಅದು ನಾನು ಇವಾಗ ಅಕ್ಕಿ ರೊಟ್ಟಿ ಹ್ಮ್ಮ್.
ಹ್ಮ್
ಬೆಂಡೆಕಾಯಿ ಗೊಜ್ಚ್ಚು
ಹ್ಮ್ ಅವಾಗೆಲ್ಲಾ ಹುಚ್ಚಲ್ ಚಟ್ನಿ ಅಂತ ಮಾಡ್ತಿದ್ರು
ಇವಾಗ ಯಾರು ಮಾಡಲ್ಲ ಅವಾಗೆಲ್ಲಾ ಹೆಂಗೆ ಅಂತಂದ್ರೆ ತಗೊಂಬರೋರು ಹುಚ್ಚಳೆಣ್ಣೆ ಅಂತೆಲ್ಲಾ ಮಾರೋರು ಅರಳೆಣ್ಣೆ ಅಂತ ಅನ್ಬಿಟ್ಟು ಎಲ್ಲಾ ತಗೊಬರೋರು
ಹೌದು ಬಟ್ ಹೌದು ಹುಚ್ಚಲ್ ಚಟ್ನಿ ಇಂತ ರಾಗಿ ರೊಟ್ಟಿಗೆ ಅದೇ ಫೇಮಸ್ಸು ಹಳ್ಳಿ ಕಡೆ ಅದೇ ಎಲ್ಲಾರ ಮನೇಲೂ ಅದೇ ಇರ್ತಿತ್ತು
ನನ್ಗಂತೂ ತಿಂದಿರೋ ನೆನ್ಪ ಇಲ್ಲ
ನಂಗೆ ನೆನ್ಪೈತೆ ಬಟ್ ನಮ್ಮ ಆಫೀಸಲ್ಲಿ ಒಂದು ಹುಡ್ಗಿ ತಗೋಬಂದಿತ್ತು ರೀಸೆಂಟ್ ಆಗಿ ಅದ ತಿನ್ಬಿಟ್ಟೆ ಹೇಳಿದ್ದು ಅ ಏನಾದೂ ಎಲ್ಲಾ ಎಲ್ಲಾ ಚೇಂಜ್ ಆಗ್ಬಿಟ್ಟೈತೆ ಇವವಾಗಿನ್ ಕ ಇದು ಅಂತ ಕಾಲದಲ್ಲಿ
ಹಾ
ಹಲೋ